ಹೇಳಕ್ಕ. ಸಮಧಾನ ಆಯ್ತು ಇಲ್ಲ. ತಿರ್ಗ್ ಬಿಟ್ಟ ತಿರುಗ್ಬಿಟ್ಟ ಬಂತು ಹಾ.
ಈಗ ಅದೇ ಕಸ ಅಷ್ಟ ಆಗದ ಎಸ್ ಸುಮಾರ್ ಕಾಲ್ ಉಂಟಾಯ್ತು
ಹ್ಮ್.
ಹದ ಇ ಸಲ ನಿನ್ಗ ಒಂದ್ ಎರಡ್ ಸಲ ಮಾಡ್ದಿ ನೇತ್ರಾಗ ಆ ಗುರೂನ್ಗ ಸುಮಾರು ಇದಾಗೋಯ್ತು ಈಗ
ಹ್ಮ ವೇಸ್ಟ್ ಆಗೋಯ್ತ ಅಲಾ
ವೇಸ್ಟ್ ಆಗೋಯ್ತು ಏನ್ ಮಾಡ್ತಾ ಇದ್ದರಿ.
ಕೂತವಿ ಇನ್ನೇನ.
ಟಿ ಕಾಪಿ
ನಮ್ ಕೆಲ್ಸ ಅಷ್ಟ ಆಗ್ಲೇ ಕುಡ್ದು
ಹ್ಮ ಈ ಅಡ್ಗೆ ಏನು
ನಿಮ್ದ ಅಡ್ಗೆ ಮಾಡ್ತಾಳೆ ಈಗ ಬಟ್ಟೆ ಹೋಗಿತಾಳೆ ಹ್ಮ.
ಟಿ ಆಯ್ತು ಇನ್ನೇನಿದ್ರು ಊಟ
ಊಟ ಅಲ್ಲಿಂದಾನೇ ಬರ್ತದಲ್ಲ ಇನ್ನೇನು
ಹ್ಮ್ ಅಲ್ಲಿಂದನ ಬತದ ಎಂಟ ಗಂಟೆ
ಎಂಟ ಗಂಟೆ ಹ್ಮ್ ಎಂಟ ಗಂಟಿಗೆಯ ಪರ್ವಾಗಿಲ್ಲ ಊಟ ಆಯ್ತ್ ಹ್ಮ್ ಹಲೋ.
ಇನ್ನೇನಳ ಸಮಾಚಾರಿ ಅಂದಿ
ಹೇಳು ಇನ್ನನಂಗಗೆನಿದ್ದು ನಮ್ದ ಇದ ಮತ್ತೆ ದಿನ ಬೆಳಿಗ್ಗೆ ಅದೇ ರಾಗ ಅದೇ ಹಾಡು ಎದ್ದು ನೋಡ್ಕ ಹ್ಮ್ ಹ್ಮ್ ಎಲ್ಲ ಅಷ್ಟೇಯಾ ಹ್ಮ ಇವಾಗ ಏನಾದ್ರು ಜಾಸ್ತಿ ಮಾಡಿದ್ರ ಅಮೌಂಟ್ನ
ಯಾರು ಅಯ್ ಅಷ್ಟೆ ಏನ್ ಜಾಸ್ತಿ ಮಾಡಿದಾರು
ಮತ್ತ ಜಾಸ್ತಿ ಮಾಡ್ತಾರೆ ಅಂತಿರಲ್ಲ ಅದಿಕ್ಕ ಕೇಳ್
ಹ ಬ ಇನ್ನೇನ ಈಗ ಬರ ಈಗ ಜೂನ್ ಅಲ್ವಾ ಜುಲೈ ಆಗಟ ಸೆಪ್ಟೆಂಬರು
ಹ್ಮ್.
ಹ್. ಸೆಪ್ಟೆಂಬರ್ಗೆ ಅಕ್ಟೋಂಬರ್ಗೆ ನಾವು ಬಂದಿದ್ದು ಇನ್ನೇನು ಎರಡ್ ವರ್ಷ ಅಯ್ತ್ಬತ್ತು ಹ್ಮ್ ಒಂದ್ ರೂಪಾಯಿನ ಇದ್ಕಕಾನ ಯಾವ ಹಬ್ಬೆ ಆಯುಧ ಪೂಜೆ ಒಂದ್ ವಾರ ಅಂತ ಹೋದಿ
ಹ್ಮ್.
ಆಯುಧ ಪೂಜೆ
ಆಯುಧ ಪೂಜೆ ಯಾ ಹ ಒಂಬತ್ತನೇ ತಿಂಗಳೇನು ಸೆಪ್ಟೆಂಬರ್ಗೆ ಏನು
ಸೆಪ್ಟೆಂಬರ್ ಹಾಂ ದಸರಾ
ದಸರಾ ಹ್ಮ್.
ಹ್ಮ್ ದಸರಾ ಒಂದ್ ವಾರ ಅಂತ ಹೋದ ನಾನು
ಹ್ಮ್. ಸೆಪ್ಟೆಂಬರ್ಗೇನೆ.
ಹ್ಮ್ ಬೇಯತ್ಗೆ ಜೂನು ಜುಲೈ ಆಗಸ್ಟ್ ಸೆಪ್ಟಂಬರು ನೀನ್ ಹೇಳುತ್ ತಿನ್ನೆ ಕಣ್ರೀ ಎರ್ಡ್ ವರ್ಸ ಆಗೋಯ್ತಪ್ಪಾ ನಾವ್ ಬಂದ್ ಅದ್ ಎಷ್ಟು ಬಿರ್ನಾಗೋಯ್ತು ನೋಡಿ ಎರ್ಡ್ ವರ್ಷ.
ನಾವಿದ್ರೆ ಟೈಮ್ ಇರ್ತದ?
ಅದೆಷ್ಟ್ ಜಲ್ದಿ ಒಂದ್ ವರ್ಷ ಎರ್ಡ್ ವರ್ಷ ಆಗೇ ಹೋಯ್ತಲ್ಲ?
ಆಗೋಯ್ತದೆ ಕಣ್ ಮುಚ್ಚಿ ಕಣ್ ಬಿಡೋ ಅಷ್ಟ್ರಲ್ಲಿ.
ಮಾತಾಗಿ ಇನ್ನೊಂದ್ ಆರು ಇನ್ನೊಂದ್ ಆರ್ ತಿಂಗ್ಳು ಇನ್ನೊಂದ್ ವರ್ಷ ಅತ್ತಾಗೆ ಹಿಂಗೆ ಆಗೋಯ್ತ ತಿಂಗ್ಳ್ ಏನ್ ಬಂದ್ ಬಿಡ್ತಾವ.
ಅದಿಕ್ಕೆ ಅಷ್ಟೇ ಮಾಡದು.
ಇನ್ನು ಮದ್ವೆ ಗಿದ್ವುಗ್ ಹೋದ್ರೆ ಇನ್ ಕಳ್ಸಲ್ಲ ಇವ್ರು. ಅದ್ಕೆ ಇನ್ ಮೂರ್ ವರ್ಸ ಮಾಡುದ್ರ ಗಂಟ ಮದ್ವೆ ಆದ್ಮೇಲೆ ಹೋಗಿ ಮದ್ವೆ ಗಿದ್ವೆ ಮಾಡ್ಬಿಟ್ಟು ಬೇರೆ ಎಲ್ಲಾರ ನೋಡದು.
ಹ್ಮ್ ಈಗಲ್ಲಿ ಗದ್ದೆಲಿ ಯಾರ್ ಮಾಡ್ತಿದಾರಕ್ಕ? ಹ್ಮ್ ಬತ್ತ ಹಾಕೊಂಡಿದೀರ?
ಯಾರು ಹಾಕ್ ಕಿಲ್ಲ ಗದ್ದೆ ಗಿದ್ದೆ ಇನ್ನೇನ್ ತರ್ಕಾರಿ ಯಾರ್
ಹ್ಮ್ ನೋಡ್ಕೋಬೇಕು ದಿನ ಬೆಳಿಗ್ಗೆ ಸಂಜ್ ತೋಯ್ತ ಹ್ಮ್
ಇನ್ನೇನ ಮಳೆ ಉಯ್ತಾ ಅಲೀ?
ಇಲ್ಲ ಮಳೆ ಬಂದಿಲ್ಲ ನೆನ್ನೆ ಬತ್ತಿತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಸುಮಾರಾಗ್ ಬತ್ತಿತ್ತು ಅಷ್ಟೇ. ಅದೆ ಊಂ ಆ ಕಡೆ ಸೈಡೆಲ್ಲಾ ಜೋರಾಗೆ ಬತ್ತದಲ್ಲ? ಹ್ಮ್ ಅದುಕ್ಕೆೇ ಏನೂ ಬತ್ತಿರ್ಲಿಲ್ಲ ನೆಟ್ವರ್ಕ್ ಸಿಗದೆ.
ಅದ್ಕೆ ಏನೂ ಬತ್
ಹ್ಮ್
ಎಷ್ಟ್ ಕಾಲ್ಗಳು ವೇಸ್ಟ್ ಆಗೋದ್ವಲ್ಲಾ ಅಂತ.
ಮೂರ್ ಅವಲ್ಲ ತಕ್ಕ ಮೂರಲ್ ಮಾಡಿ ಹ?
ಇನ್ನೇನವ್ವ ಸಮಾಚಾರ ಆಂದಿ. ಮೂರಲ್ಲಿ ಎರ್ಡೆನೋ ಮಡಿಕ ಇರೋದು ಅವಂದು ಮೋಹಂದು ಬಾವಂದುವಿ.
ಹಾಂ ನಿಂದು ಸೇರ್ಸಿ ಮೂರಲ್ ಓ ಬಾವುಂದೇ ಅಲ್ಲ ಹ್ಮ್.
ಹ್ಮ್
ಏನಂದ್ರು ಹಾಕ್ಸ್ತೀನಿ ಅಂದ್ರ?
ಏನ್ನ ಅಯ್ಯಾವ ಇಲ್ಲಕ್ಕಕ ತೀರೋದು ಅಂತಾಳ ಕೇಳ್ತೀನಿ ಇನ್ನೊಸಲ್ ತಡು.
ಹಂಗಂದ್ರೆ ತೀರೋದು ಅಂದ್ರೆ ಎಲ್ಲ ಟಾಸ್ಕ್ ಎಲ್ಲ ಮುಗ್ದೋಗವ ಅಂತಾಳೆ ಇನ್ ಯಾವತ್ ಹಾಕಿರ ಅಂತ್ ಕೇಳ್ ತೀನ್ ಹೇಳದೆ ಹ್ಮ್ ಅದೆಂಗ್ ಹಾಕದು ಅದ್ ಬೇರೆ ಕಂ ನೀಗ್ ಹೋಗಿ ಹಾಕ್ಸ್ ಬೇಕದುನ್ನು?
ಆ
ಅರ್ಧ ಗೌರ್ಮೆಂಟು ಅರ್ಧ ಪ್ರೈವೇಟ್ ಅಂತದು.
ಹೋ ಇನ್ ಬೇರ್ ಬೇರೆ ಬತ್ತಾವ ಕನ್ನಡ ಟೈಪಿಂಗ್ ಮಾಡದು ಅದೇನೇನೊ ತಪ್ಪ ಸರಿ ಮಾಡದದೆಲ್ಲ. ಹ್ಮ್ ಅವು ನಂದು ತಪ್ ತಪ್ಪಾಗಿರೋ ಅಕ್ಷರಾನ ಸರಿ ಮಾಡದು. ಹ್ಮ್ ಏ ಅದೆಲ್ಲ ಉ
ಚಿಲ್ರ ಅದ ತೀರೋಯ್ತು.
ವಾಗಿಲ್ಲ ನಾಕ್ ಸಾವಿರ ರೂಪಾಯಿ ಮಾಡ್ಕೊಂಡಿದ್ಯಲ್ಲ ಇನ್ನೇನ?
ಖರ್ಚಿಗರ ಎರಡ್ ಸಾವಿರ ರೂಪಾಯಿ ಸಂಘ ಚೀಟಿ ಕೊಟ್ಟಿ. ಇನ್ನು ಎರಡ್ ಸಾವರಾ ಇರುಮ್ಮ.
ಹ್ಮ್ ಆಕಾಶ ಅಣ್ಣನು ಹಂಗೆ ಅಂದ ಎರಡ್ ಸಾವಿರದ ಅದೆಷ್ಟು ಬಂದಿತ್ತು ಕಾಲೇಜ್ಗ ಆಯ್ ತಕ್ಕಪ್ಪ ನನಗೆ ಅಂತವನೇ.
ಹ್ಮ್. ಇನ್ನು ಇನ್ ಎರಡ್ ಸಾವರ ಇವ್ ಮದ್ವಗ ಏಳ್ನೂರು ಆವತ್ತು ಒಂದ್ ಸಾವರ ಹಂಗೆಲ್ಲ ಇವ್ರು ಕಳ್ಸಕ ಕೊಟ್ಟ.
ಕಳಸ್ಕೊಟ್ಟಿ ಸರಪ್ಪರ್ಗಳಗ ಹ್ಮ.
ಹ್ಮ್ ಇನ್ನೇನ್ ಯಾರ್ ಕೊಡ್ತಿರು ನಂಗ ಒಂದ್ ರೂಪಾಯಿಬ್ಬಾ.
ಹ್ಮ್ ಮತ್ತೆ. ನಿಕಿತಾನು ಫಸ್ಟ್ ಹಂಗ ಅಂದಲ ನಾನು ಎ ಅದೆಲ್ಲಾ ಸ್ಕ್ಯಾಮು ಮಾಡು ಸುಮ್ ಸುಮ್ನೆ ದುಡ್ಡ ಯಾರ್ಕೊಟ್ಟಾರು ಅಂತ ನಾನ್ ಅಂತಿದ್ದಿ.
ಕಾಕಸ್ ಕೊಡ್ತಾಳಲಾ ಅವಳಗ ಮೂವತ್ತ ಸಾವರ ಮೇಲ್ ಬಂದ
ಹೌದಾ.
ಹಿಂಗಿ ಎ ಮಾತಾ
ಅಯ್ಯ
ಟೈಪಿಂಗ್ ಮಾತಾಡದ್ ಮಾತ್ರ ಮೂವತ್ತೆ ಕಾಲು.
ಹ್ಮ್
ಇನ್ನು ಇನ್ನೊಬ್ಬಳ ಆ ಜಾಸ್ತಿ ಬಂದದ ಒಂದುವರೆ ವರ್ಷದಿಂದ ಮಾಡ್ತೇ
ಹೌದಾ.
ಹ್ಮ
ಪರವಾಗಿಲ್ಲ ಹಾಗಾರೆ.
ಏನ ಬಾ ನಮ್ಮ್ ಪಿಜಿಲಿ ಎಲ್ಲ ಸುಮಾರು ಮಾಡ್ತಾವ್ರ ಎಲ್ಲ
ಹ್ಮ್
ಹ್ಞ ಈಗ ನೀನು ನನ್ನ ಇನ್ನೊಂದು ಆರ ಕಾಲ ಐತ್ಲ ಅಂಗಡಿ ಎಪ್
ಐತ್ಲ ಅಂಗಡಿ ಅಪಂದು ಅದ ಅದೆಲ್ಲ ಆರ್ ಕಾಲ್ ಮಾಡ್ತು
ಅನಿಕಿತನ ಗುರುಂದು ಇನ್ನು ಒಂದ್ ಇಪ್ಪತ್ ಕಾಲ ಇದಾವಂತ ನಾವ ಇಪ್ಪತ್ ಸರಿ. ಅದ ನೀ ಅಲ್ಲ ಅದ್ರಲ್ಲಿ ಒಂದ ಆರ ಮಾಡಿದ್ರ ಅದೇ ಬರ್ತದ ನಿನಗ ಸುಮಾರ ದುಡ್ಡು.
ಅದೇ ನಿಖಿತನ್ ಮಾಡು ಅನ್ಬೇಕು ಸಾಯಂಕಾಲ.
ಹ್ಮ್ ದೊಡ್ಡಪನ ನಂಬರ್ ಅಲ್ಲ ಒಂದ ಆರ್ ಕಾಲ್ ಮಾಡಿದ್ರ ಪುನಃ ಗುರು ಅನುಂದ ನಂಬ ಅನುಂದ ಫೋನ್ನಲ್ಲಿ ಅದ ಗುರನಾ ನಂಬರ್ ಅಲ್ಲಿಂದ ಇಲ್ಲಿಗೆ ಆಡ್ ಮಾಡ್ಕಂದಳ
ಹ ಹಂಗಂತ ಹೇಳ್ದ.
ಹ ಮಾಡ್ಕೊಂಡಿಲ್ವಾ ಅವ್ನದ್ನ ಮೋಹನ್ದ್ಂಗ
ಫ್ರೀನೇ ಸಿಗಲ್ವಂತಲ್ಲ ಅವಳಗೆ. ಆಕಾಶನು ಮಾಡ್ತಳೆ ನೇತ್ರನು ಮಾಡ್ತ ನಮವ್ವಗೆ ಮಾಡಕ್ ಕೆಲ್ಸಿಲ್ಲ ನನ್ನಂತವಳ ಆಗಿದ್ರ ಬ್ಲ್ಯಾಕ್ ಲಿಸ್ಟಿಗೆನೇ ಹ್ಮ್ ಹ್ಮ್.
ಹಾಗೆ ನಾನ್ ಮಾಡ ಮಾಡದೇ ಇಲ್ಲ ನಿ ನಿಮ್ಗೆ ಯಾರ್ಗು ಮಾಡಲ್ಲಕ್ಕೂ. ಮಾಡಲಕ್ಕಂತ ಫೋನ್ ಕಟ್ ಮಾಡಿ ಈಗ ಮೂರ್ನಾಕ್
ಮೂರ್ನಾಕ ಸಲ ಮಾಡ್ರು ಫೋನ್ ಎತಲಿಲ್ಲ.
ನಂತ ಬ್ಲಾಕ್
ಹ್ಮ್ನ್ ನಂತ ಬ್ಯಾಕ್ ಲಿಸ್ಟ್ ಹಾಕನು ನಮ್ಮವ್ವಗ ಮಾಡಕ್ ಕೆಲಸಿಲ್ಲ ಅಂತಾಳ. ಕೆಲಸ ಇಲ್ಲದೆ ಕೂತಿದ್ದಿನ ಇಲ್ಲಿ ಇಲ್ಲಿಗ ಏನಕ್ಕ ಬಂದಿದಾನ ಅನ್ಬೇಕಿತ್ತು.
ಹಾ
ಏನೇನ ಎಲ್ಲಿಗ್ ಹೋಯ್ತವೇನ್
ಹೇ ಇಲ್ಲೇ ಕೂತಿದ್ದೆ. ಮಾತಾಡಕ್ ಬಿಟ್ಟಳ ಅದಕ್ಕ ಅದಕ್ಕ ಕೆಳಗಡೆಗೆ ಅದು ಇದು ಕೊಟ್ಟು ಕುಣ್ಸಬಿಟ್ಟ ಮೇಲೆ ನಿಂತ ಕಿದ್ದೀನಿ ಕಿತ್ ಕತ್ತ ಸುಮ್ನೆ ಮಾತಾಡ್ಸಕ್ ಬೀಡಲ್ಲ. ಯಾರ್ ಮಾಡಿದ್ರು ಅಷ್ಟೇ ನಂಗ್ ಕೊಡು ನನ್ಗ ಕೊಡು ಹ್ಮ ಹ್ಮ್ ಕೊಟ್ಟೆ. ಇದು ಫಸ್ಟ್ ಕೇಳಿದ್ದಿ.
ಇಲ್ಲ ಫಸ್ಟ್ ಕೇಳಿದ್ದಿ ನಾನು ಅಲ್ಲಿದ್ನಲ್ಲ ಇಲ್ಲಿಗ್ ಬರಕ್ ನಿಮ್ ಮಗ್ಳಗಾದ್ರೂ ಬೇಕಲ್ಲ ಅಂದಿದಿ. ಅದಕ್ಕ ತಕ್ಕ ಕೊಡ್ತೀನಿ ಬಿಡು ಅಂದ. ಈ ವಾಸಂತಿನ್ ಕೇಳ್ದದಿಯಾ ಯಾವ್ದಾದ್ರರು ಸೆಕಂಡ್ ಹ್ಯಾಂಡ್ ಇದ್ರ ಇಸ್ ಅಕ್ಕ ಮಂಜುಂತವ ಅಂತ ತುಮ್ನೇಳಳ್ಳಾರ ಯಾರೋ ಕೊಟ್ಟಿದ್ರ ಅಂತ ಡಿಸ್ಪ್ಲೇ ಎಲ್ಲ ಹೊಡೆದೋಗಿದ್ದ್ ಏನು ಬರ್ತಿರ್ಲಿಲ್ಲ. ಚೆನ್ನ ಚೆನ್ನಾಗಿದ್ರೆ ರೆಡಿ ಮಾಡಸ್ಕ ಚೆನ್ನಾಗಿಲ್ಲಾ ಅಂದ್ರೆ ಆತಗ ಇಡೋಗ್ ಅಂದ. ಆಗ ನಾನು ತಗೊಂಡೋಗಿ ಅವ್ರಗ್ ಕೊಟ್ಟಿ ನೋಡಿ ಚೆನ್ನಾಗಿತೆ ಏನು ರೆಡಿ ಮಾಡ್ಸಿ ಅಂತ. ನಾಲ್ಕೂವರೆ ಸಾವ್ರ ಆಯ್ತ ಅಂತೆ ರೆಡಿ ಮಾಡ್ಸಕ್ಕೆ.
ಹ್ಮ್ ಆಗ ಹೊಸದ ಬರದದೆಲ್ಲ ಐನೂರು ಐದ್ ಸಾವ್ರರೂಪಾಯಿ ತಗ.
ಅಂಗೇ ಅಂದ. ಆದ್ರೂನು ಇನ್ ಮಾಡ್ಸಕ್ ಕೊಟ್ಬಿಟ್ಟಿನೀ ಏನ್ ಮಾಡೋದು ಅಡ್ವಾನ್ಸ್ ಎರಡ್ ಸಾವ್ರ ಇಸ್ಕೊಬಿಟರ ಅಂದ. ಮಾಸ್ ಹೋಗ್ಯಾತ್ ತಗ ಅಂದೇ ಹ್ಮ್.
ಹ್ಮ್.
ಅದಾದ್ಮೇಲೆ ಇನ್ನೊಂದ್ ಸಲ ಬಿದ್ದ ಗಿದ್ದ ಹೋಡ್ಡ್ದೋದ್ರೆ ಇನ್ನೊಂದು ಸಲ ಹೋದ್ರೆ. ಇನ್ನು ಫೋನ್ ಓದಂಗೆನೆ ಅಂತ ಹೇಳುದ್ರಂತೆ.
ನಿನ್ಗ್ ತಗೊಟ್ಟಿದ್ದೇನಾಯ್ತು.
ಏನಾಯ್ತು. ಅದನ್ನ ಅವನೇ ಯೂಸ್ ಮಾಡ್ತಿದ್ದ ಈವ ಕಾರ್ತಿಕೂ ಅಂತ ಗಂಡು. ಅದೇ ಅವ್ರ ಅಕ್ಕನ್ಮಂಗ ಇಲ್ಲೆ ಅವನ್ನಲ್ಲ. ಅದು ನನ್ಗ ಓದಕ್ಕ ಆನ್ಲೈನ್ ಅಲ್ಲಿ ಕಳಸ್ತಾರ ಅಲ್ಲಿ. ಸ್ಕೂಲಿಂದ ಬರೀಯಕ ಫೋನ್ ಬೇಕು ಅಂತ ಕೇಳದ್ನಂತ.
ಹ್ಞೂ.
ಅದಕ್ಕ ಅವನು ನೀ ನನ್ನ ಗಂಡ ಯೂಸ್ ಮಾಡ್ತಿದ್ನಲ್ಲ ನನ್ನದನ್ನ ಅದ್ನೇ ಇವ್ನಗ್ ಕೊಟ್ಟು ಅವ ಹೊಸದ ತಗಂಡ.
ಹ್ಮ್ ಹ್ಮ್ ಹ್ಮ್ ನಿನ್ ಗಂಡಂತವ ಇತ್ತಲ್ಲ ಅದೇನಾಯ್ತು.
ಅದು ಹೊಡದೋಯ್ತು ಅದು ಹೊಡದೋಗಿ ಕೊಟ್ಬಟ್ಟ ಹ್ಮ್. ಅದ ಹೋಡ್ದೋಗ ಕೊಟ್ಬಿಟ್ಟ ನಾನ ಅದ್ ಯೂಸ್ ಮಾಡ್ತಿದ್ದೆ.
ಹ್ಮ್.
ಹ್ಞೂ ಅವನೇ ರೆಡಿ ಮಾಡಸ್ಕೊ ಬಂದು ಕೊಟ್ಟ.
ಹ್ಮ್.
ಹ್ಮ್ ಅ್ದಕ್ ಇದ್ನ ಕೇಳಿನಿ ಕಪ್ಪ ನಾನು. ನಾನ್ ಏನೇ ಮಾಡಿದ್ರುವ ನಿಂಗೆ ಹೇಳ್ದೆ ಮಾಡಲ್ಲ ನೀನ್ ಏನೇ ಮಾಡಿದ್ರು ನಂಗೆ ಹೇಳ್ದೆ ಮಾಡ್ಬಾರ್ದು ಅಂದ. ಸರಿ ಆಯ್ದುು ಅನ್ಬಿಟ್ಟು ಮಾತಾಡ್ಕೊಂಡು. ಉ ಉ ಕಾಕ ಈಗ ಈಗ ಮೊದ್ಲ ತರ ಇಲ್ಲ ಅಷ್ಟು ಈಗ. ನೈಟ್ ಶಿಫ್ಟ್ ಹೋಗೋಣ ಈಗ ಎರಡುವರೆಗೆ ಹನ್ನೊಂದು ಗಂಟೆ ಲೇಟ್ ಆಯತಾ ಬರೋದು ಮಾಡಲ್ಲ. ಬೆಳಗಿನ ಜಾವ ಎದ್ದಾಗ ನಾನ ಎದ್ದಾಗ ಮಾಡ್ಬೇಕು ಇಲ್ಲ ಅವನೇ ಫಸ್ಟ್ ಎದ್ರೆ ನಂಗ್ ಮಾಡ್ಬೇಕು.
ಓಹೋ ಎಸತ್ತು ಮಾಡ್ತಾರೆ ಯಾರರ
ಅಂದ್ರೆ ನಾನು ಬೇಗ ಎದ್ರಾ ಗೊತ್ತಾಯತ್ತಲ್ಲ ನೈಟ್ ಶಿಫ್ಟ್ ಹೋಗಿರಿ ಏಳು ಗಂಟೆ ಏಳುವರ ಮೇಲೆ ಎದ್ದಳೋದು ಅಂತ ಏಳುವರೆ ಎಂಟು ಗಂಟೆ ಅಸ್ಟೋತಿಗ್ ಮಾಡೋದು
ಹ್ಮ್.
ಹ್ಮ್ ಹಂಗ ಅವ ಎದ್ರ ಅವ್ನು ಮಾಡ್ತಾನ ಏ ನಾನ ಲೇಟಾಗಿ ಮಲ್ಗ ಎಂಟು ಗಂಟೆ ಒಳಗಡೆ ನಾನು ಮಾಡ್ಲಿಲ್ಲ ಅಂದ್ರೆ ಅವ ಮಾಡೋದು
ಹ್ಮ್.
ಹ್ಮ್ ಇದ್ನ್ನ ಕೇಳ್ದಿ ಅದಕ್ಕೆ ಈಗ ಫಸ್ಟ್ ಶಿಫ್ಟ್ ಹೋಗಿದ್ ಬಂದ್ರೆ ಸಾಯಂಕಾಲ ಇವತ್ತು ಸೆಕೆಂಡ್ ಇತ್ತಲ್ಲ ಬೆಳಗೆನ್ ಸಂಜೆ ಎಷ್ಟ್ ಮಾಡಿದಾರ ಅ ಅತ್ ನಾವ್ ಮಾಡ್ಲ್ರರು ಅತನ್ ಬರ್ತಾ ಇರ್ತವ ಅದಕ್ ಮಾಡಿಲ್ಲ ಅಂತ ಹ
ಮಾತಾಡ್ತ ಈಗ
ಹಾ ಮಾತಾಡ್ದಿ ಹ ಅದೇ ನಿಖಿತ ಇ ತರ ಅಂತ ಹೇಳಿದ್ಲಲ್ಲ ಕೇಳಿ ನೋಡ್ಬ ಹ ಗೊತ್ತಿಲ್ಲದದೆ ಮಾಡೋದ್ಕಿಂತ ಹೇಳ್ಬಿಟ್ಟೆ ಮಾಡಣ ಅದಕ್ಕೇನು. ಅಂದ್ಬಿಟ್ಟು ಹೇಳಿ ನೋಡ್ದು ಹ್ಮ್. ಅದಕ್ಕೆ ಏನು ಇಲ್ಲ ಈತರ ಅದೇ ವಿಡಿಯೋ ಕಳ್ಸಿದ
ಹ್ಮ್.
ಆ ವೀಡಿಯೋನೆಲ್ಲ ಅದೇ ಮೇಲೆ ಅಮೌಂಟ್ ಬಂದಿರೋದು ಅದನ್ನನೆಲ್ಲ ಕಳಿಸಿದ್ದಾನು. ಅದನ್ನೆಲ್ಲಾ ತೋರಿಸತಿ ಹ್ಮ್ ಹಿಂಗೆ ಇದ ಮಾಡ್ಬೋದು ಅಂತ ಅದು ಯಾವ ತರ ಓದದು ಬರ್ತದೆ ಟೈಪಿಂಗ್ ಮಾಡದು ಬರ್ತದೆ ಚಿತ್ರದು ಬರ್ತ ತದೆ ಅದನ್ನೆಲ್ಲಾ ಮಾಡ್ಬೋದಲ್ಲಾ ಮನೇಲಿ ಕುತ್ಕೊಂಡು ನಾನ ಏನ್ ಮಾಡ್ತಿದ್ದೀ ಅಂತ ಆಯ್ತು ಮಾಡದ್ ಮಾಡು ಹುಷಾರಾಗ ಮಾಡು ಏನು ಇಲ್ಲ ಏನು ಆಗದೆೇ ಇರಂಗ ಏನು ಆಗಲ್ಲ ಕಣತ್ ಬುಡಿ
ಸರಿ ಹಂಗೇ ಇರು ಒಂದ್ ಐದ್ ನಿಮಿಸ ಮಾಡ್ತೀನಿ ಆಪೆಲ್ಲ ಇರು.
ಹಾ ಸರಿ.